ಏನ್ ನಡದ್ರಿ ಆರಾಮಲ್ರಿ ಹಾ ನಾವು ಆರಾಮೇ ನೋಡ್ರಿ ಏನೇನ್ ನಡದ್ರೀ ಸಮಾಚಾರ ಕೆಲ್ಸ ಏನೇನ್ ನೆಡದಾವ
ವ್ಯಾಪಾರಕ್ಕೆ ಹೋಗಿದ್ದೀವಿ ರೀ ಹಬ್ಬ ಅದಲ್ ರೀ ಬಟ್ ಹಾ ಮಾರಮ್ಮ ಹಬ್ಬ ಆದ್ರಿ ದೊಡ್ಡ ಹಬ್ಬ ಆತ ಉರ್ದಾಗ
ಹ್ಮ್ ಹ್ಮ್ ಹ್ಮ್
ತಾರಕ್ ಹೋಗಿದ್ದೀರಿ ಐದ್ ಜನ ಹೋಗಿದ್ದೀರ ನಮ್ ದೋಸ್ತ್ ಹತ್ರ ನಾವ ಎಲ್ಲಾರ
ಹ್ಮ ಹಾ
ಹೋಗಿ ಹಾಕಿ ಬಂದಿರಿ ಬಟ್ಟೆ ಹಾಕಿ ಬಂದೀರಿ
ಎಲ್ಲ ಒಂದೇ ಶೆಮ ಬೇರೆ ಬೇರೆ ರೀ
ಹಾಕಿವ್ರಿ ಐದ್ ಐದ ಅಂಗಿ ಸೇಮ ಹಾಕಿವ್ರರಿ
ಹೌದನೆನ್ರಿ
ಹ್ಮ ಪ್ಯಾಂಟ್ ಏನದು ರೆಡಿಮೇಡ್ ತೋಕೋ ಬೇಕ್ರೆ
ಪ್ಯಾಂಟ್ ರೆಡಿಮೆಡ್ ತಗೋಡು ಅಂಗಿ ಶರ್ಟ್ ಒಲಯಕ್ ಹಾಕೀರಿ
ಹಾ ರೀ
ಹ್ಮ್ ಹ್ಮ್ ಹ್ಮ್ ಮತ್ತೇನ್ ಊಟ ಆಗ್ಯದಲ್ರರಿ
ಊಟ ಆದ್ರೆ ನಿಮ್ದ್ ಆದ್ರೆ
ಹಾ ನಮ್ದು ಊಟ ಆಯಾದ್ರಿ ಮತ್ತೇನ್ ಕೆಲ್ಸ ಮಳೆ ಏನ್ ಮಳಿನೇ ಮಳ ಎಲ್ಲೇ ಕಾಯ್ದಂಗ ಆಲಕತ್ ನೋಡ್ರಿ ಎಲ್ಲರ ಫೋನ್ ಹಚ್ಚಿದರೆ ಎಲ್ಲಾ ಮಳೆ ಬಗ್ಗೆನನೆ ಕೇಳಂಗಯ ನಾವ ಅವ್ರಿಗೆ ಕೇಳೋ ಅವ್ರು ನಮಗ್ ಕೇಳೋದ
ಹ ಹೌದ್ರಿ ಯಾಕಂದ್ರ ಮಳೆ ಎಲ್ ನಮ್ ಕಡೆಗೇ ಮಳೇನೆ ಅಲ್ರರಿ ಬಾಳ್ ಪರೇಶಾನ ಇವ್ರಿ ಮಳೆ ಮಳೆ ಬರವಲ್ ಒಟ್ಟ ಒಟ್ಟೆ ಮಳೆ ಬರವಲ್ರಿ ಅದ್ರ ಈ ಕಡೆ
ಹೌದೌದು ಹಾ ಮಳಿನೇ ಇಲ್ಲನ್ರಿ ಟ್ಟ ಬೆಳಿ ಏನಲ್ರಿ ನಂಬಲ್ಲಿನ ನಂಬಲ್ಲಿನೂ ಯಾ ಮಳಿ ಏನಿಲ್ಲ ಏನಲ್ರರಿ ನಂಬಲ್ಲಿ
ಬೀಜ ಊರ್ಯಾರೀ ಒಬ್ಬೊಬ್ಬರು ಒಬ್ಬೊಬ್ರು ಊರಿ ಇಲ್ರರಿ
ಹಾ ಬೀಜ ಹಚ್ಚಿರಿ ನಾ ನಿಮ ಮೊಬೈಲಿ ಊರಿರನ್ರಿ
ಊರ್ಯಾರೀ ಹೆಂಗ ಒಬ್ಬೊಬ್ಬರು ಊರ್ಯಾರೀ ಒಬ್ಬೊಬ್ಬ್ರ ಊರಿಲ್ಲಾ
ಹ್ಮ್ ಹ್ಮ್ ಹ್ಮ್
ಸರಿ ಎಲ್ಲಾ ಹೈರಾಣ್ ನೋಡ್ರಿ ಬಾಳ
ಹೌದ್ರಿ ಹಂಗೆ ನಡೋದು ಎಲ್ಲ ಕಡೆ ಆದ್ರೆಷ್ಟ ನೇಡದ್ರಿ ಬ್ರರಿ ಒಬ್ಬ ಎಲ್ಲಾ ಊರ್ಯಾರ ಬೀಜ ಎಲ್ಲಾ ನಮ್ಮ್ಲ್ಲಿ ಬಾರಣ ಬಾ ಉರಿದಂಗ ಬೀಜ ಅವ ದನಟ್ಟವ ನಾಟಿಲ್ಲ ಆ ಹಬ್ಬ ಒಂದ್ ಬಂದದ ಈಗ ಮೊರಮ್ಮ ಹಬ್ಬ ಒಂದ್ ಬಂದದ
ಬಾಳ ಹೈರಾಣ ಅವ್ರ ಎಲ್ಲ ಸನ್
ಎಲ್ಲ ಕಡೆ ಹಂಗಗೆ ನಡದದ್ರಿ ಈಗ ನೋನು ಮಳೆದೇ ಒಂದ ನಡದ್ರಿ
ಹಾ ರೀ
ಹಾ ಮತ್ತೇನ್ ಸಮಾಚಾರ ರೀ ಕೆಲ್ಸ ಏನ ಕೆಲ್ಸ ಏನ ಮಾಡ್ತೇರಿ
ಸರಿ ಅದೇ ಹೊಲ ಮನಿ ಕೆಲಸ ಮಾಡ್ತರಿ
ಹೊಲಮನೆ ಕೆಲ್ಸ ಟ್ಯಾಕ್ಟರ್ ನಿಳ್ಸೋದು ಟ್ರ್ಯಾಕ್ಟರ್ ಏನ್ ಲೋಡಿಂಗ್ ಮಾಡ್ತರಿ ಇದೇ ಮಾಲ್ ಮಸ್ತಿ ಏನೇನ್ ಒಯ್ಯದ ರೈತರದ ಬೆಳೆ ಹೊಡ್ಯೋದು ಮಾತೇನ್ರೀ ಹ್ಮ್ ಹ್ಮ್ ಒಂದ ದಿನಕ್ಕೆ ಎಕರೆ ಯಾಕ ಎಷ್ಟು ತಕೊಂತೀರೆನ್ರಿ ಟ್ರ್ಯಾಕ್ಟರ್ಗಳು
ಈ ಆರ್ನೂರು ರೂಪಾಯಿ ಆದದ್ರಿ
ಒಂದು ಎಕರೆಗೆ ಅರ್ನುರ್ ಅದೇಂದ್ರಿ ಬರಿ ಏಳುನೂರು ಆರನೂರು ರೀ ನಿಂಬಲ್ಲಿ ಅಂದ್ರೆ ಬ್ಯಾಡ ಡೀಜಲ್ ರೇಟ್ ಏರಿಕೆ ಹಾಗಿ
ಇಲ್ರರಿ ಅನ ಕುಂತಾರಲ್ರರಿ ಮೊದಲ್ ಹೊಡ್ ಕೊಡ್ತಾ ಬಂದಿವವ್ರಿ ಅದೇ ರೇಟ್ ಇಲ್ಲ ಅಂದ್ರ ಒಬ್ಬೊಬ್ರು ಆರ್ನೂರು ಕುಡಿತಾರೀ ಹಂಗಾಗಿ ನಾವ್
ಹಾ ಈಗ ಮಳೆ ಒಂದ್ ಇರ್ಲಾರಸಲಿ ಅಂದ್ರ ಏನ್ ಎಷ್ಟಹನ ಆಲಿ ಅಂತ ಹೋಡೀಬಿಡ್. ಏನ್ ಮಾಡದು ಮಳೆಗಿಳೆ ಬಂದು ಟ್ಯಾಕ್ಟರ್ ಸಿಗ್ಲಾರದಂಗ ಅದ್ ಅಂದ್ರೆ ಏಳ್ನೂರ ಆದಕ್ ಬರಿ ಅಂತ ಎಂಟನೂರ ಆದ್ರ ಬರ್ರಿ ಅಂತರೆ
ಹಾ ರೀ ಮಳೆ ಇಲ್ಲಾರ್. ಚೆ
ಮಳೆ ಇಲ್ಲಾರ ಸಲಯಕ್ಕೆ ಕಮ್ಮಿ ಹಾ ಟ್ಯಾಕ್ಟ್ರ.
ಹಾ ಹಾ ಹಾ ಹಾ. ಮತ್ತೆ ಮನೆ ಮನೆ ಕಟ್ಟದತ್ತಲ್ರರಿ ಎಲ್ಲಿಗ್ . ಕೆಲಸ ಮನೆದು.
ಅದು ನೆಂದರ್ಸಿಬ ಬಿಟ್ಟವ್ರಿ ಅಲ್ಲಿಗೆ ಬೋರ್ ಎಲ್ಲ ಹಾಕಿದ್ರೆ.
ಹಾ ಹಾ.
ಬೋರಿಂಗ್ ಬಿದ್ದಿಲ್ರಿ ಆರ್ನೂರ್ದ ತೊತ್ ಫೀಟ್ ಓಡ್ಸಿವವ್ರೀ. ಅದಕ್ಕ ನೀರ್ ಬಿದ್ದಿಲ್ರಿ ಲಾಸ್ ಆಗಿಬಟ್ಟದ್ರೆ. ಪೂರಾ ಇಲ್ಲಿ ಬರೆ ಕಾಲ್ ಭೂಮಿ ಅಲ್ರರಿ.
ಹೌದೌದೌದ್ರಿ ಸರ್ವಾಳ ಬರಿ ಕಲ್ಲು ಭೂಮಿನ ಆದ್ರೆ ಅದು. ಹ್ಮ. ಕರ್ಸಿದ್ರಿನ್ರಿ ತೋರ್ಸಾಕ್ ನೀರ್ ಪಾಯಿಂಟ್ ತೋರ್ಸಾಕ.
ನಾವ್ ಯಾದ್ಗಿರಿಂದ ಇನ್ಸ್ಟಾಗ್ರಾಮ್ದಾಗ ನೋಡಿ ನಮ್ ತಮ್ಮರ್ ಕರ್ಸಿದ್ರೀ. ಹಂಗಾಗಿ ಅದು ಏನ ಆಯ್ತ. ತ್ರೀ. ಹೊ ಹ ಆರ್ನೂರದ ತೊಂಬತ್ತ ರೀ ಆರ್ನೂರ ದ ತೊಂಬತ್ತಡ್ ಸೇರಿ ದೋಸ್. ಚೆ ಬಂದ್ರೆ. ಮೋಟ್ರ ತರಬೇಕಂದ್ರ ಹ ಹಾ ನೀರ್ ಅನ್ನೋದು ಮಾತ್. ತ್ತೆ ಎಲ್ರಿ.
ಈಗ ನಾನ್ ನೋಡ್ಬ್ರಿ ಚೆಕ್ ಮಾಡಿ ಏನಾರ ಒಂದ್ ದಾರ ಒಂದ್ ಸಣ್ಣ ಕಿಟ್ಲಿ ಕಟ್ಟಿ.
ಹೌದ ಚೆಕ್ ಮಾಡಕ ಕುಂತೀರಿ ಒಂದ್. ಟ್ ಟ್ಯಾಂಕರ್ ನೀರ್ ಬಿಟ್ಟಿರಿ ಅದ್ರ ಒಳಗೆ ಎಲ್ಲೇಏನ್ ಬಸ್ಸಿ ನೀರುರ್ ಬಿಡ್ತಾನ ಅಂತ ಹೇಳಿ.
ಹಾ ಹಾ
ಅದು ಏನು ಬ ನೀರ್ ಬರಂಗ ಕಾಣವಲ್ದ್ರರಿ. ಅದ ನೀರ್ ತೆಗಿಬೇಕಂತ್ರೆ ಮೊಟ್. ಟ್ರು ತರ್ಸಬೇಕ್ರಿ. ಹ ಮೋಟ್ರಿಗ್ ಒಂದ್ ಐವತ್ತು. ರ್ ಸರ್ ರ್ಚ್ ಬರ್ತಾನನ ಕುಂತಾರೀ ರೊಕ್ಕ ಇಲ್ಲ ರರಿ. ಬ ಅದ ಬೋರಿಂಗ್ ಹೊಓಡತೀವಲ್ರಿ ಅ. ಬೋರಿಂಗ್ ಹೊಡಸಿವಲ್ರರಿ ಹಂಗಾಗಿ ರೊಕ್ಕ ಖಾಲಿ ಆಗಾವ್ರೀ ಈಗ ಅದ್ರ ಮಳೆ ಬೇರೆ ಬರ
ಹ್ಮ ಟ್ಯಾಕ್ಟರ್ನ ಸರಿಯಾಗಿ ನಡವಲ್ದೇನು ಟ್ಯಾಕ್ಟ್ರಸ ಮಾಲ್ ಹಕ ಯಾರ್ದಾನ ಬೇರಾರ್ದ ನಡಸಕ್ ಹೋತ್ರಿ ನಿಮ್ದ ಆದ್ರಿ ಯಾರಾರ್ದ ಡ್ರೈವರಿಂಗ್ ಕೆಲ್ಸ ಅನ್ರಿ ಹ್ಮ ಹ್ಮ ಹ್ಮ್ ಹ
ಐದು ಐದುವವರೆ ಸಾವಿರ ಆರ್ ಸಾವಿರ ಕೊಡ್ತಾರೆ ಹೆಂಗ. ಗಾಡಿ ನಡ್ದಂಲ್ಲ ಕೊಡ್ತಾರ. ಅಂದ್ರ ಏನ್ ಮಾಡ್ತ್ರಿ. ಬೆಂಗ್ಗಳೂರಿಗೆ ಅದಕ್ ಹೋಗ್ಬೇಕಕ್ಂತೀವ್ರೀ ಮತ್ತೆ ನಮ್ಮವ್ರ ಯಾಕ್ರಿ ಇಲ್ಲೇ ದುಡರಿ ಹರಿ ಎಲ್ಲಾರ ಅಂತಾರೀ ಯ ಹ್ಮ ಯಾಕ ಹತರಿ ಇಲ್ಲೇ ದುಡ್ರಿ ಅಂತಂತಾರ. ಮಳೆ ಒಂದ್ ಬರವಲ್ದ್ರಿ ಹಂಗಾಗಿ ಕೆಲ್ಸಗಳು ಬಂದಗ್ಯಾರ ಹ. ರ.
ಹ ಮಳಿದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನೋಡ್ರಿ.
ಏನ್ ಮಾಡ್ಬೇಕು ಏನ್ಲ್. ಮಳೆ ಒಂದ್ ಈ ವರ್ಸ ಬಾಳ್ ಕೈ ಕೊಟ್ಟದ್ರಿ.
ಹೌದ ಇಂಥ ಟೈಮ್ನಾಗ ಮನಿ ಕಟ್ಟಾಕೈತಿರಿ ಅದೊಂದ ಬೋರ್ವಾಲ್ ಹಾಕ್ಸಿರಿ ಅ ನೀರನ
ನೀರಾ ನೀ ಏನಲ್ರರಿ ಅವತ್ ದಿನ ಹ ಪಟನೆ ಮಾಡಿಲ್ಲಾ ಯಾರನ್ನ ಮಾಡ್ತಂಬ್ರರು ಎಲ್ಲಾರ ಒಬ್ಬ್ರನ್ನ.
ಹೌದ್ರಿ ಹೆಂಗೆ ಆತದ ನಾವ್ ನಾವವು ನೀರು ಬಡಿಸಿ ನಾವ್ನ್ ಹಾಕ್ಸಿದಿವವಿರೀ ಹಿಂಗೆ ಬೋರಲ್ ನಾವವು ನಾವು ಮುನ್ನೂರ ಐವತ್ತು ಪುಟುಡಿಸಿದ್ವಿ
ಹಾ ರೀ ಬಿದ್ದವ್ರೆ ನೀರ್ ನಿಮ್ಮ.
ಏ ನಮ್ ಮನಿಪುರ್ ತಕ ಬ್ಯಾಸಿಕ್ ಟೈಮನ್ನಾಗ ಒಂದೊಂದ ಬ್ಯಾರಲ್ ಬರ್ತಾವ್ರಿ ಅಷ್ಟೇ. ಭ್ಯಾಸಿಗ್ ಟೈಮ ನ ಆಗೆ ಒಂದೊಂದ ದಾರಲ್ ಬರ್ತವ ಈಗಂತ್ರ ಆಯ್ತು ಹಾ ನಾವು ಹೋಗಿ ಗಾಡಿ ಮೇಲೆ ಎಲ್ಲೆನ ಎಲ್ಲೇನ ತರಬೇಕು ನೀರು. ನಾಳೆ ಒಂದ ಮಿ ಸರಿಯಾಗ ಬಿಡಾ ಅಲ್ರಿ ಇಲ್ಲಿ.
ಹ ಹೌದ್ರಿ ಹಾಂಗ್ಯದ್ರಿ.
ನೀರೆ ಬರವಾಲ್ವ್.
ಏನ್ ಮಾಡ್ತ್ರಿ ಎಲ್ಲಾ ಸಿ ಸಿ ರೋಡ್ ಎಲ್ಲಾ ಏನಿಲ್ಲಾ ನಿಮ್ ಕಡೆಗ್ ಬಾಳ ಇದದ್ರಿ.
ಹ ದೊಡ್ಡರನ ಅದಿಕಡಿ.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
ಹಾ ವರ್ಗಿಸಿ ಪೂರಾ ಈ ಕಡೆ ನೀರ್ಲ್ಲಾ ಏನಿಲ್ಲ ಬೋರಲ್ ಹಾಕ್ಸ್ಬೇಕ ಅಂತ ಅದನ್ನ ಹಾಕ್ಸ ಅದೇ ನಾನ್ ಮುೂರವತ್ತು ಬರೀ ದೂಸ ಹಡ ನಂಬದ ನೀವು ಹೆಂ ಹೇಳಾಕೈರಿ ನೀವನ್ ಆರುೂರು ಉಡಿಸಿರ ಮುನ್ನೂರೈಐತ
ಹಾ ರೀ ಮುನ್ನೂರ ಐವತ್ತು ಓಡಸರಿ ಕರ್ಚ ಬಾಳ್ ಬಂತತ್ರಿ ನಮ್ದ ಹೆಂಗ ಒಳಗ ಹೊಳಿತದಂಗ
ಹಾ ಜಾಸ್ತಿ ತೊಂತಾರೀ ನಮ್ದನ ಫಸ್ಟಿಗೆ ತೊಂಬತ್ತೊಂಡರು ಆಮ್ಯಾಗ ತೊಂಬತ್ತೈದು ಆಮ್ಯಾಗ ನೂರು ನೂ ಹತ್ತು ಹಿಂಗ ಒಳಕಕ್ ಹೋದಂಗೆಲ್ಲ ಜಾಸ್ತಿ ಮಾಡತಾರೆ ಅವ್ ಖರ್ಚು
ಹೌದ್ರೆ ಹಂಗಾಗಿ
ನೀವ ಒಂದ್ ಮುನ್ನೂರ ಐವತ್ತು ನಾನೂರು ಉಡಿಸಿ ಮತ್ತ ಒಂದ್ ಬಗಳ ಹಾಸಿ ನಡಿಲ್ರಿ ಮತ್ತೆ ಜಲ ಗಿಲ್ಲಿ
ಇಲ್ರರಿ ನಮ್ ಫಸ್ಟ್ ಟೈಮ್ ಅಲ್ರರಿ ಸಣ್ಣರಿ ಯಾರಿಗ್ ಗೊತ್ತಿಲ್ರಿ ಅಂಗಾಯ ಕೇಳಿಲ್ಲ ದೊಡ್ಡವರಿಗೆ ಯಾರಿಗೆ
ಹೌದೌದ ಹೌದು
ಹಾ ಎತ ರಾಮ್ಮ್ದಾಗ ನೋಣ ಹುಡುಗರು ನ್ ಮಾಡಿ ಬಿಟ್ಟರು
ಹೋಗಿ ಅವ್ರಿಗೆ ಕರ್ಕೊಂದೆ ತೋಸಬ ಬಿಟ್ಟಾರ ಅಜ್ಜೆ ಒಂದ್ ದಿನ ಅವತ್ತೇ ತೋರ್ರಿಸಿದ್ದೆನಾನ ಅವ್ರಿಗೆ ಅದ್ರ ನಿಂತ ಹಕ್ಸಿದ್ರಿ ಅಂದ್ರೆ ನಡ
ಆಸಿಲ್ರೀ ಅವ್ರರು ಮತ್ತೆರ್ ಅರ್ಜೆಂಟ್ ಏನ್ ಮಾಡದನ್ರಿ ಮತ್ತೇಾರ್ ಅರ್ಜೆಂಟ್ ಕೆಲ್ಸ ಅದಂತ ಹೇಳಿ ಹೋಗ್ಬಿಟ್ಟರಿ ಎಷ್ಟ ಹತ್ತ ಇದಿದ್ರ ನೋಡ್ ಪರ್ಸೆಂಟ್ ನೀರ್ ಬಳತದ ಅಂತ ಹೇಳಿ ಹೇಳಿ ಹೋಗಿದ ಅವರು ಆರ್ನೂರು ಫೀಟ್ ಒಡ್ಸ ಸರಿ ಅಂತ ಹೇಳಿದ್ರೀ ಅವ್ರು ಒಡ್ಶಿ ಓಡಿಶಿ ಶ್ರರಿ ಆರ್ನೂರ್ ಸ್ಪೀಟ್ ಅವ್ರೇ ಹಚ್ಚಿದ್ರಿ ಫೋನ್ ಅವ್ರನ್ನ ಮನಸ
ಹಾ ಅವ್ರಿಗೇನು ಮತ್ತೆ ಹೇಳಿರ್ತಾರ ಹೇಳಿ ಇದ್ಮ್ಯಾಗ್ ಗ ನೀರ್ ಬಿದ್ದಿಲ್ಲ ಅಂದ್ರೆ ಅವ್ರ ಮಷ
ಫಸ್ಟ್ ಟೈಮ್ರಿರಿ ಅವ್ರರು ಬಂದದ್ದು ಇನ್ಸ್ಟಾಗ್ರಾಮ್ ನೋಡಿ ಕರ್ಸಿವಲ್ರರಿ
ಹಾ ಹ ಫಸ್ಟ್ ಟೈಮ್ ಬಂದಾರನವರು ಅವ್ರಗೇನ್ ಮನಸ್ಸಿಗೆ ಇದ ಆಗ್ತದ ನಾವು ಶಾಪುರದಾಗ ಒಂದು ಹ ಶಾಪುರದಾಗ ಒಂದು ಉಳಿತಿದೀವಿ ಅಲ್ಲಿ ಚಲೋ ಬಿದ್ದುದರೀ ನಮ್ಮೂ ಅದೇ ಮುತ್ತಾರೆ ಬಂದು ನೋಡಿ ಹೋಗಿದ್ರು ಹೊಲ ಬಿದ್ದವು ಇಲ್ಲಿ ಯಾರ್ ತೋಲಿ ತೋರಿಸಿದ್ರಿ ನಮಗ ಎಲ್ಲಾ ಇಲ್ಲಿ ಮನೆ ಮುಂದ ಒಂದ ತೋರಿಸಿದ್ರು.
ಆ ರಿ
ಮತ್ತೆ ಇಲ್ಲಿ ಒಳಗ್ ತೋರ್ರಿಸಿದ್ರು ನಾವ್ ಎಲ್ಲಿ ಹೊರಗ ಅಜ ಆತದ ಬ್ಯಾಂಕನಗ ಅದ ಕಿತ್ತಬೇಕಾತದ ಅಂತೇಳಿ, ಒಳಗ ಹಾಕ್ಸಿದ್ವಿ ಇದ್ರ ಒಳಗ ಗಿದ್ರ ನೀರ ಹಾಷ್ಟಿ ಬರ್ತವ್ರೀ ಅಂದ್ರ ಸ್ವಲ್ಪನ್ ಸ್ವಲ್ಪ ಮನಿ
ಪಾಡ್ರಿ ಚಲೋ ಮನೆ ಪೂರ್ತೆಕ. ಬಂದ್ರ ನಮ್,
ಹ್ಮ ನೀವು ಅದ ಚೆಕ್ ಮಾಡಿ ನೋಡ್ರಿ ಸ್ವಲ್ಪ ಮೋಟ್ರ ಗಿಟರು ಯಾವದಾರ ಕಡಾಕಿನ ಮೋಟ್ರ ಪೈಪ್ ಬುಟ್ಟಗೆಸಿನ್ ನೋಡ್ರಿ ಸ್ವಲ್ಪ ನೀರ್ಗಿನ ಮ್ಯಾಕ್ ಬಂದಿದ ಇದು ಎಲ್ಲೇನ ಬಸ್ ನೀವು ನೀರ್ ಬಿಟ್ಟಿಲ್ವ ಟ್ಯಾಂಕರ್ ಬಸ್ತಗಿಸ್ತ ಬಂದಿರ್ತಾವ. ಒಂದೀನ ಎರಡ ದಿನ. ನೀರಿನ ಬೋಟ್ರ ಇದು ಅಂದ್ರೆ ಯಾರು ಅಸ್ಕೋಂಡ ಕೇಸಿಂದ,
ಹೌದ್ರಿ ಚೆಕ್ ಮಾಡ್ಬಕ್ರಿ ಯಾರ ಮೋಟ್ರ ಕೊಡಲ್ರಿ ಈಗನ್ ಕಾಲಕ್ಕ ಎಲ್ಲಾಡ್ ತಗದ ಕೊಡ್ಬಕ್ಂದ್ರ ಬಾಳ ನಾವೇ ತರಬೇಕರಿ ಹೋಗಿ ಒಸ್ಸುಗ್.
ಹ್ಮ ಹೊಸದ ಮತ್ತೆ ಹೊಸದ. ತರ್ಬೇಕಂದ್ರೆ ಮತ್ತ ಏಟಾ ಹೊಂಟಿದೆವು.
ಹ ಏನ ಐವತ್ತ ಅರವತ್ ಸಾವಿರ್ ಖರ್ಚ ಬರ್ತಂತರಿ. ಸ್ವಲ್ಪ ಬಸಿ ನೀರ್ ನಿಂತದಂತ ಹೇಳ್ತಾರೀ ಐನೂರ್ ಫೀಟ್ ತಳಗದಂತ್ರಿ ಅಲ್ಲಿ ತನ ಮೋಟರ್ ಇಳಿಸಿದ್ರ ಖರ್ಚು ಜಾಸ್ತಿ ಬರ್ತರಿ.
ಏ ಮತ್ತ ಅದ್ ಪೈಪ್ ಅಷ್ಟುದ ಪೈಪು ಮತ್ತೆ ದೊಡ್ಡ ಮೋಟರ್ನೇ ತರ್ಬೇಕಾತ್ದ ನೀವ ಒಳಗೆಸಿನ್.
ಹಾ ಬಾಳ ಮ್ಯಾಲ ಬರ್ಬಕ. ಅಕ್ರೆ ಒಳಗಾದ
ಮತ್ತ ಆರ್ನೂರ ತೊಂಬತ್ತ ಫಿಟ್ ಅಂದ್ರ ಏನ್ ಸುಮ್ಮನೆ ಐತೆನ? ಐನೂರ ಪೂಟಿ ನೀರ ಅವಂದ್ರ ಇಲ್ಲಿ ಆರ್ನೂರ ತೊಂಬತ್. ತೊಡ್ಸಿದ್ರ ಅಂದ್ರ ಆರ್ನೂರ್ ಫಿಟ್ ಪೈಪ್ ತರ್ಬೇಕ ನೀವು.
ಹಾ ತರ್ಬೇಕಕ್ ನೋಡ್ರಿ ಅದಕ್ಕ ಪರಿಶನ್ ಆಗಿ ಮನಿ ಕೆಲ್ಸ ಬಂದ್ ಮಾಡಿ ಬಿಟ್ಟ ಈಗ ನೆಲದ ಲೆವಲ್ ಬಂದದ್ರಿ ನೆಲದ ಲೆವಲ್ಸಿ ಒಂತರ ಮ್ಯಾಲ ಬಂದದ್ರಿ ಹ್ಮ ಬುನಾದಿ ಲೆಸಿ ತೊಡಕ ಅಂತ ಉಂಟವಲ್ರಿ ಹ್ಮ ಉಟ ಆಗ್ಯದ್ರಿ ನಿಮ್ ದ
ಹಾ ಊಟ ಆಗ್ಯಾದ್ರಿ ನಿಮ್ದ ಆಗ್ಯದಲ್ಲ್ರಿ?
ಹಾ ಆಗ್ಯಾದ್ರಿ ಏನ್ ಆರಾಮಿಲ್ಲ ಏನ್ರೀ, ಕೆಮ್ಮಾ ಕುಂತೀರಿ ಜಾಸ್ತಿ.
ಸ್ವಲ್ಪ ಕೆಮ್ಮು ಗಿಮ್ಮ್ ಹಂಗೆ ಸ್ವಲ್ಪ ಸ್ವಲ್ಪ ಅವಾಗವಾಗ ನೌನ್ ಕೆಮ್ಮು ಬಂದ. ದ್ರ ನಮ್ಗ್ ಜಲ್ದಿ ಹೋಗಲ್ಲ ಒಂದು ವಾರತನ. ನೀರು ಗೀರು ಮನ್ನಯ ಹೋದಾಗ ಪಫೀಲ್ಟ್ರ ನೀರ್ ಕುಡ್ದ
ಹಾ ರೆ ನೀರ ಅದುದು ಹೊರಗಂದು ಕುಡಿಬಾರ್ದ್ರೆ.
ಹೋ ಹೌದ್ರಿ ತಣ್ಣ ನೀರು ಕುಡ್ದ ಮತ್ ನೋಡ್ರ ನಮಗ.
ಹಾ ರೀ ತಣ್ಣನೇರ ಬಾಳ್ ಹೈರಾಣ ರೀ ಅದೆಲ್ಲಾ ಹೈರಾಣ್ ಮಾಡಿ ಬಿಡ್ತಾರ ಮನ್
ಹಾ ಮನುಷ್ಯ ಅದೇ ಕೋಲ್ಡ್ ನೀರು ಕುಡುದ ಒಂದ ಎರಡು ದಿನ ಮನೆ ಊರಿಗ ಹೋದಾಗ.
ಹಾ ರೀ
ಮೊದಲಾಗಿ ತಣ್ಣ ನೀರಿಗೆ ಸ್ವಲ್ಪ ಚಮ ಆಗ ಬಿಡ್ತರಿ ಅದು.
ಕೋಳ್ ನೀರ್ ಯಾವಾಗಲ್ಲ ಕುಡಿಯಕ ಹೋಗಬಾರ್ದ್ರಿ ಬಾಳ ಇದೆ. ಟ ಮಂಚಾಗ ಯಾಕಂದ್ರನು ಯಾಕಾಲ ಆಗ್ತವ್ರೀ ಸರಿತವ್ರಿ ಆ